ಹೇ.
ಏಳ್ಬಕ್ರಿ ಸಾಯಬ್ರ ನೀವೆ ಅರಾಮಲ.
ಆರಾಮ್ ನೋಡ್ರಿ ಸಾಬ ನೀವ್ರಿ.
ನಾವ್ನ್ ಆರಾಮ್ ಬಿಡಪ್ಪಾ ಏನ್ ಊಟ.
ಊಟ ಇನ್ನು ಇಲ್ರಿ ನಿಮ್ದ್ರಿ.
ಆಯ್ತ್ ನೋಡ್ರಿ ಅವಾಗ್ಲೆ ಕಂಡ ಮಾಡಿದ್ವಿ.
ಹೌದ್ರಾ ಜಲ್ದಿನೇ ಎದ್ರಿ ಇನ್ನಾ ಟೈಮ್ ಆಗಿಲ್ರಿ ಊಟುದ್ ಟೈಮ್.
ಏ ನಮ್ಗ್ ಆಗಿದ್ರಿ ನಾವ್ ಎಂಟಕೆ ಸೀದಾ ಊಟ.
ಹೌದ್ರಿ ಹ್ಮಾ ಬಾಳ್ ಕಂಡಗಿಂಡ ಜೋರಾದ್ರಿ ಇವತ್ತು.
ನಿವ್ ಎಟತೀಗ್ ಊಣ್ತಿರ್ ದಿನ.
ನಾವು ಒಂಬತ್ತೂರಿ ಹಂಗಾತ್ರಿ ನಮ್ ಸ್ವಲ್ಪು ಎಲ್ಲಾ ಬ್ಯುಸಿ ಇರ್ತುರಿ ನಾವ್ ಈ ಟೈಮಿಗೆ.
ಜಲ್ದಿ ಊಂಡು ಗಡ ಕೈ ಬುಡ್ಬಾಕೊ.
ಹೌದೌದ್ರಿ ಅದೂನ ಕರೆಕ್ಟ್ ಅದ್ರಿ ಅಂದ್ರ ಊಟ ಹೋಗ್ಬೇಕಲ್ರಿ ಟೈಮ್ ಟೈಮಿಂಗ್ ಗೊತ್ತಿಲ್ ಅದು ಕರೆಕ್ಟ್.
ಹೇ ನವು ಡೈಲಿ ಎಂಟ್ ಗಂಟೆಗೆ ಫಿಕ್ಸ್ ಮಾಡ್ಕೇಂಡಿವ್ ಪಾ ಊಟ.
ಹೌದವದ್ರಿ ಹೆಂಗೆ ಕರಗ್ ಬಕಲ್ರಿ ಮತ್ ಅದ್ ಉಂಡಿದು.
ಟೈಮೇ ಟೈಮ್ ಇಡಿಬಕ ಊಟ ಮಾಡಿದ್ಮೇಲ್ ಆರಾಮ್.
ಹೌದೌದ್ರಿ ಮತ್ ನೀವ್ ಜಿಮ್ಮಿಗದ್ ಹೊಯ್ಗ್ ಬರ್ತೀರಿ ನಿಮ್ಗ್ ಊಟ ಬೇಕಿಲ್ರಿ.
ಬೇಕ್ರಿ ಮತ್ತ ಮತ್ ಬರ್ತಿರೀಲ್ ಜಿಮಿಗೆ.
ಏ ಇಲ್ರಿ ಅವಲ್ಲಾ ಆಸೀಲ್ರಿ ನಮ್ಗೆಲ್ಲಾ.
ಯಾಕ.
ಏನ್ ಮಾಡ್ತಾರೀ ಜಿಮ್ ಮಾಡಿ.
ಮಾಡ್ಬಕ್ರೀ ದೇಹ ಚಂದ್ ಇಡ್ಕಂಡ್ರ ಚಂದ್ ಪರ್ಸನಲ್ಟಿ ಹುಡ್ಗಿರ್ ಗಿಡ್ಗಿರ್ ಬಳ್ತಾರ್ ತಮ್ಮ.
ಏ ಬ್ಯಾಡ್ರಿ ಸಾಕ್ ಹುಡ್ಗೇರ್ ಸಾವಾಸ ಸಾಕ್ರಿಗ.
ಯಾಕ್ರಿ ಹಂಗ.
ಅಯ್ಯಪ್ಪೋ ಅವ್ರ ಸವಾಸನೆ ಸಾಕ್ ನಮ್ಗೆಲ್ಲಾ.
ಹಂಗೆಂಗ್ರಿ ಇರಬಕ್ ಎಲ್ಲಟ್ ಇರ್ಬಕ್ ಜೀವ್ನ ಅಂದ್ಮೇಲೆ ಅವೌದಿಲ್ಲ.
ಹೌದೌದು ಅಂದ್ರೂನು.
ಮತ್ತೆ ನಡದ್ರಿ ಸಮಾಚಾರ.
ಮತ್ತೆ ಏನ್ ಇಲ್ಲ ಅಕಾಡೆಗದ್ರಿ ನಿಮ್ ಊರ್ ಕಡಿ ಮಳಿ ಬೆಳಿ.
ಮಳಿಲ್ಲ ಏನಿಲ್ ನೋಡ್ರಿ ಬೆಂಗಳೂರ್ಗ್ ಹೊಂಟಿವ್ ಆಯ್ತ್ ಇನೊಂದಾ ತಿಂಗ್ಳುದಾಗ.
ಏ ಅಂಗೆಂಗ್ರಿ ಬೆಗಳೂರಿಗ್ ಬಂಟ್ರಂಗ ಇಲೆಲ್ಲ ಮತ್ತ. ಒಲತ ಸಂಗ್ರ ಮ
ಅಲ್ಲ ಅದೇ ಅಲ್ಲ ಅದೆ ಮತ್ತತ್ ಏನ್ ಮಾಡ್ತ ಮಳಿ ಬಾಗಲಾರದಾಗ ಕೈ ಕೊಟ್ಟಾಗ
ಹೌದೌ್ರರಿ ಮಗಂತರ ಆಗ್ತಾವ್ರಿ
ಹಾ ಹಐರರಣ್ ಮತ್ತೆ
ಇಲ್ಲಲ್ಲ ಬರ್ತ್ೀ ಮಳೆ ಎಲ್ಲಿ ಹೋತ್ರಿ ತಿಂಗಳ ಫುಲ್ ಅಂದ್ ನೋಡ್ರಿ ಇನ್ನ ಈ ನಾಲ್ಕಾದ್ರೀ ತಾರೀಕು
ಮ ಮಠದ ಮಳಿ ಇಲ್ಲ ಏನಿಲ್ಲ ಏನ್ ಬಿತ್ತಕ್ ಹೋಗ್ಬಾ್ರಿ ಅಂತ
ಇಲ್ಲಿ ಯದ್ರ್ರಿ
ಮುಖ್ಯಮಂತ್ರಿಗಳ ಅನೌನ್ಸ್ ಮಾಡ್ಲಿಲ್ಲಾ
ಏ್್ ಮುಖ್ಯಮಂತ್ರಿ ನೋಡಿ ಬಂದಾನೇಏನ್ರರಿ ಹೆಂಗ್ ಹೇತ್ರಿೀ ಸಾಬ್ರ
ಏ ಎಲ್ಲ ಎಲ್ಲಾ ನೋಡಿರ್ತಾರೀ್ ಸ್ಯಾಟಲೈಟ್ ಮೂಲಕ ಮಳಿ ಬರ್ತದ ಬರ್ಲಂತ
ಯಾ ಎಲ್ಲಾ ಸುಳ್ಳಾದ್ರೆ ಇಲ್ಲಿ ಮಏನ ಇರದ ದವ್ರ ಅಂದ ಮಯೆ
ಯಾವ ದೇವ್ರ
ನೋಡ್ರಿ ನಾಳಗ ಒಂದು ಕತ್ತಿ ಮದುವೆ ಅಂತ ಮಾಡಸರ ಬರ್ಲಿಕ್ ನೋಡಿ
ಕತ್ತಿ ಯ ಕಪ್ಪಿಯ
ಕತ್ತಿ ಕತ್ತಿ ಕತ್ತಿಗೆ ಮಾಡ್ಸ್ಬೇಕಂತಲ್ ಮದ್ವಿ
ಹೌದಾ
ಹೇಳತ್ ಹೇಳದ ಬಿತ್ತರ್ ಇಲ್ಲಿ ಓಣಾಗ ಅದಕ್ಕೆ ಕೇಳದ
ನ್ ಮಾಡ್ತಾರನಪಾ
ಅದೇ ಮದ್ವಿ ಮಾಡ್ಸಮ್ಮಂತ ತನ ಇದ್ರ ಮತ್ತೆ ಎಲ್ಲಿ ಹುಡ್ಕೊಂಡ್ ಬರ್ಬೇಕಲ್ಲವ ಕೈತ್ರಿ ಎಲ್ಲಿ ಸಿಗುತ್ತ
ಕಪ್ಪೆ ಎನ್ ಮನರ್ ಸಿಗ್ತಾವ ತೊಗೊ ಇಡ್ಕೊಮ್ ಬಡತ್ನೀ ನಾನೇ ಗಂಡ ಹೆಣ್ಣ
ಅ ಯಾವ ಒಂದ್ಣ್ಣೊಂಣ್ಣು ಒಂದ್ ಗಂಡರ್ ಬೇಕಂತ ಒಟ್ಟು
ಮ ಹೆಂಗ್ ನೋಡಬೇಕು ಹೋ ಅದು
ಹೆಂಗ ನೋಡ್ಬೇಕನಪಾ
ಹ್ಮ್ ಹ್ಮ್
ಅದೇ ಬರ್ತಂತರ್ ಮಂದಿ
ಬರ್ಲ್ರರಿ ಬರ್ಲ್ ನಮಗನು ಸಾಕ ಸಾಕದ ಹೊಲ ಹಾಕಂಡಿವವಿ ಹೊಲ್ಲಾ ಹಾಕಂಡಿವವಿ
ಏ ಬಾಳ್ ವೈರ ರ ಈ ವರ್ಷ ಯಾಕನ್ನು
ನಿಮ್ದ ಆರಾಮ್ ಮನೆಗಣ ಆದ ನೋಡಿದಗಳೇ
ಏ ಇಲ್ರಿೀ ನಾಟಿಲ್ಲಲ್ಲ ಇಲ್ಲಿ ನೋಡ್ತಾ
ಎ ಮನಗೊಂಡ ನಟದು
ಏ ಅಟ್ಟೆ ಅಲ್ಲಲ್ಲಿ ಎಲ್ಲಿಲ್ಲಿ ಹೋಗವ್ ರ ಅವನು
ಅಂದ್ರದ ಮ ಬಾರಿ ನಟ್ಯ ಒಂದ್ರ
ಹಾ ಗನ್ ಮಳಿ ಬೇಕು ಉಂಟು ಮ ಏನ್ ಅದಕ್ಕೆ
ಬೇಸ್ಪತಿ ಮತ್ ಮಳೆ ಇದ್ರ ಬೆಳೆ ಇಳ್ಕಂದ್ರೆ ಏನಿಲ್ಲ
ಇಲ್ಲ ಇದ್ರ ಮತ್ತೆ ಏನ್ ನಿಮ್ ದೋಸ್ತ್ ಎಲ್ಲಿಗ್ ಹೋಮ್ ಅಂತ ಹಚನಲ್ರಿ ಕಿರಿಕಿರಿ ಎಲ್ಲಿಗ್ ಹೋಗಂ ರಿ
ಎನ್ ಟೂರ ರಕ್ಕ ಬೇಕಲ್ಪಾ ರಿ ಅಪ್ಪ
ಹ ಎಲ್ಲ ಬೀಜ ಊರಿ ಎಲ್ಲಾ ರನ ಕಲಾಸಾಯವ್ರಿ ರೊಕ್ಕ ರೊಕ್ಕ ಹ್ಮ
ಇ ಅವರು ಹೋಗಿ ಬರಮ್ಮ ಮ ಎಕಡೆ ಕಡೆ ಅನಾ ತೀರ್ಗ್ಯಾಡಿ ಬರಮ್ಮ ಏನ ಆದ ಜೀವನಾ ದಾಗ
ಏ ಹೋಗ್ರಿ ಹೋಗಕೊಕ್ಕೊಬೇಕಲ್ಲ ಮೊದಲೆ
ಹೌದ ಬೇಕ್ರೀ ಅಟ್ಟೆ ಒಂದು ನಾಲ್ಕೈದು ಸಾವಿರ ರೂಪಾಯ ಹೋಯ್ತು ಬಾಳಲ್ಲ
ಏ ಸರ್ ಅ್ರ ಏ ಎಲ್ಲಿ ದುಡತಿವನಾ ಎಲ್ಲಿನ್ ಕೆಲ್ಸಕ್ಕೆ ಹೋಗ ಮತ್ತತ್ ಬೆಂಗಳೂರ್ಗ್ ಹೊಂಟ ನೋಡ್ ಬರ್ತಿಲ್ಲ
ಇಲ್ಲ ನಾನ್ ಹೋಗಕ್ ಮಾಡಿದ್ದೇ ರಿ ಈಗೆಲ್ಲಾ ಕೆಲಸ ಅವು ನಡಿತವೀ ರಿ ಆದ್ರಗ ಹೊಲ ಜಗ್ಗಿ ಆದ
ಹೌದಾ ಎಸ್ ಎಕರೆ ಅದ
ಒಂದ್ ಇಪ್ಪತ್ತ ಎಕರೆ ಆದ ಅಲ್ಲಾ ಹಚ್ಚದು ಕೂಡ
ಮತ್ತತ್ ನಿನ್ ಸರ್ಟಿಫಿಕೇಟ್ ನಿನ್ ರಿ ತಮ್ಮಗಾರ ಕೊಡ್ಬೇಕು ನಿನ್ ತಮ್ಮರು ಹೋದನು
ಹಂಗ ಹೆಂಗ್ ಬರ್ತ್ರಿ ಸರ್ಟಿಫಿಕೇಟ್ ಮೇಾಲ ಅವರುಾವ ಎಲ್ಲ ಫೋಟೋ ಎಲ್ಲ ಪ್ರಿಂಟರ್ಲ್ಲಿ
ಏನ್ ನಾನ್ ನಂದರಿ ಫೋಟಾನ ಹೋಗ ಕಡೆಡಿ ಲಾಸ್ಟ್ಗೆ
ಎಲ್ಲಾ ಸರ್ಟಿಫಿಕೇಟ್ ಮ ಫೋಟೋ ಪ್ರಿಂಟ್ ಹೆಸರು ಎಲ್ಲ ಚೇಂಜ
ಏನ್ ಸರ್ಟಿಫಿಕೇಟ್ ಆಟಿ ನೋಡ್ತಾರ ಮತ್ತೆನ್ ನೋಡಲ್ಲ ಇಲ್ಲಿ
ಅ ಟೋದಲ್ಲ ಅದ್ರ ಮ್ಯಾಲ ಸರ್ಟಿಫಿಕೇಟ್ ಮೇಾಲ ಅದ ಮೇಲೆಲ್ಲಿ
ಫೋಟೋ ಇದ್ರೆ ತಮ್ಮ ನೀ ನೀನ್ವವು ಸೇಮ್ ಕೊಂಡಿದ್ರಲ್ಲ
ಏ ಇಲ್ರಿ ನಾ ಸ್ವಲ್ಪ ಡಿಫ್ರಂಟ್ ಅವ್ ಸ್ಲ್ಪ್ ಡಿಫ್ರಂಟ್ ಉಂರಿ
ಎಲ್ಲಾ ನಡೀತತ್ತವ ಏನಾಗಲ್ಲ
ಅಲ್ಲ ಯಾವದ ಮತ್ತೆ ಕಾಲೇಜ್ ಮಾಡನ್ರಿ ಇನ್ನ ಐ ಟಿ ಐ ಮುಗಿಸಸ್ಬೇಕಲ್ರರಿ
ಹಾ ನಾವು ನಮ್ ತಮ್ಮ ಅವ್ರು ಐಟಿ ಐ ಮಾಡಿಸಿವಿ
ಏ ಚಲೋ ಕಾಲೇಜ್ ಅದ್ರೀ ನೀನ್ ಬೆಸ್ಟ್ ಅದ್ರ ಜವರಿ ಕಾಲೇಜ್ ಎಲ್ಲ ಫ್ಯೂಚರ್ದಾಗ
ತಮ್ಮೋರಿಗೆ ಅಲ್ಲಿ ಹಚ್ಚು ಅಂತ ಹೇಳಿದಿವ್ರೀ ನಾವು.
ಈ ಕೇಳಿಲ್ರೀ ಅವ್ರೆಲ್ಲಾ ಎರಡು ಪೇಪರ್ ಬ್ಯಾಕ್ ಆಗಿದವ್ರೀ ಅವು ಲೇಟ್ ಬಂದು ಅಲ್ಲೆಲ್ಲಾ ಫುಲ್ ಆಗಿದ್ದು ಅಂತ ಅಡ್ಮಿಷನ್
ರೆಕಮೆಂಡ್ ಮೇಲೆ ಹೇಳ್ತಿದ್ದೆ ನಾನೆಲ್ಲ
ಇಲ್ಲಾ ಅಂದ್ರನ್ನ ಕೇಳಿಲ್ರ ಇಲ್ಲ ಪರಿಚಿದರು ಹೇಳಿ ನೋಡ ಈ ಕೇಳಿದ್ರ ಎಲ್ಲ ಪುಲ್ಲಯ್ಯವ ಅಂತ ಅಂದ್ರೀ ಅವ್ರು
ಹೌದು ಹೌದುಅದು ಬಾರಿ ಕಾಲೇಜು ಅದು
ಏ ಪೂರ ರೀ ಎಲ್ಲಾ ಮಾಡಸ್ತಾರಲ್ಲ ಎಲ್ಲಾ ಕಡೆ ಏನ್ ಬೇು
ನೀನ್ ನೋಡಿದೆ ನೋಡಿ ಒಳಗೆ
ಎಲ್ಲಾ ನೋಡಿ ಬಂದ್ರೀ ಅಲ್ಲಿ ಎಲ್ಲಾ ನಮ್ ಪರಿಚಿದರು ಅದ ರೀ ಜೋರಿಾಗ
ಒಳಗ್ ನೋಡ್ಬೇಕು ನನ್ ಬೆಂಗ್ಳೂರು ಅದಿರಾಗ ಹೋದಂಗತ್
ಹಾ ಹಾ ರೀ ಎಲ್ಲಾ ಅಲ್ಲೇ ಇದ್ದ್ ರೀ ನಮ್ ಎಕ್ಸಾಮ್ನ್ ಕಂಪ್ಯೂಟರ್ ಎಕ್ಸಾಮ್
ಯಾವಾಗ ಹೌದಾ ಹೆಂಗ ನಡತ ಎಕ್ಸಾಮು?
ಚ ಏ ನಡತೇವ್ರೀ ಕಂಪ್ಯೂಟರ್ದಾಗ ಟಿಕ್ ಆಗ್ಬೇಕ್ರಿ ಎಲ್ಲಾ ನಡಿತೇವ್ರೀ ಹಿಂದಡಿಯಾನ ಸ್ವಲ್ಪ ಚಿಟ್ಟಿ ಗಿಟ್ಟಿ ಒಂದು ಮಾಡ್ಲಕ್ ಬಿಡ್ತಾರ ಒಂದ್ ಹಾಫ್ ಅನ್ ಅವರ್ ಬಿಡ್ತಾರ್ ಅಷ್ಟೆ.
ಹೌದೌದೌದು
ಹಿಂದಾಡಿ ಏನಾದ್ರೆ ನಾವೇ ಬರೀಬೇಕಕ್ ಸ್ವಂತಾಗಿ ಟಿಕ್ ಹಾಕ್ಬೇಕಕ್
ಸುಮ್ಮನೆ ಫಸ್ಟ್ ಗೆ ಟಿಕ್ ಟಾಕ್ ಬಿಡಾಕು ಮಾಡಬೇಕು
ಫೋನ್ನಲ್ಲಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಹೋಗೋಣ
ಹೌದಾ
ಹಾ ಅಲ್ಲ ಫೋನ್ ಕೊಟ್ಟು ಬಿಡ್ತಾರೆ ಒಂದೆರಡು ತಾಸು
ನಿಮ್ಮ ದೋಸ್ತ್ ದಾಂಡೆಲಿಗೆ
ಮತ್ತೆ ಓಂ ಭರಮ ಮತ್ತೆ ದಾಂಡೇ ಗೋವಾ ನೋಡ್ಕೊಂಡ್ ಬರೋಣ ಎರಡು
ರೊಕ್ಕ ಬೇಕಲ್ಲ ಮೋದಿ ಎದುರಾಗಿ ಹೋಗ್ತಿ
ನೀವೇ ಬಸ್ಸಿಗೆ ಬಿಟ್ಟರೆ ನಾನು
ಬಸು ಟ್ರೈನ
ಹಾ ಮತ್ತೆ ಪ್ರಸಾರ ಮತ್ತು ಚಂದ ಹೋಗ್ಬೇಕು ಯಾಕಂದ್ರ ರೊಕ್ಕ ಬಖರ್ಚ ಆತ ಮಂದನ್ ಬಾಳ್ ಬೇಕತ್ತೆ
ಹೌದೌದು
ಈಗ ಕ್ರಷರಿಗೂ ಡೀಸೆಲ್ ರೇಟ್ ಜಾಸ್ತಿಯಾಗಿದೆ ಹದ್ಲ್ಕ ಹದಿನೈ ಅಂತಾರೆ ಕಿಲೋಮೀಟರ್ಗೆ
ಹಾ ಹ ಆರಾಮ ಆರಾಮಸ
ಈ ಬಗ್ಗೆ ಮಂಜಣ್ಣ ಅಟ್ ಕಳೆಯೋದಿಲ್ಲ
ಮತ್ತ ಎದುರಿಗೆ ಹೋಗನ್ರೀ
ಸುಮ್ಮನೆ ಟ್ರೈನಿಗೆ ಹೋಗುವುದಲ್ಲ ಟ್ರೈನಿಗೆ ಗೋವಾಕ್ಕೆ ಎಂಟ್ರಿ ಕೊಡುವದು ಟ್ರೈನ್ಂದು
ಆ ರೊಕ್ಕ ಸಿಗ್ಬೇಕಂತ ಅವಲ್ಲಿ
ಏ ಹಂಗಗ ಟ್ರೈನಿಗೆ ಕಡಿಮೆ ಆಗ್ತಿನ ರೋಜರ್ ತಂದು ಹೋದ್ರೆ
ಹೋ ಒಂದು ಏಳ್ ಎಂದು ಸರ್ಪರ್ ಇರ್ಬೇಕ ನೋ ಹೋಗಬೇಕಂದ್ರೆ
ಏ ನಮ್ ಮಾಸ್ತರ್ ಮೂರ್ ಸಾವಿರದಾಗ ಮುಗಿಸಬಿಟ್ಟಿದ್ದ ನಮ್ ಟೂರ್
ಅದೇನ್ ಮತ್ತತ್ ಕಸರದಂದ ಮೇ ಇರೋದ ಎಲ್ಲಾಸ್ಂದಿದವಲ್ಲ ಮತ್ತತ್ ಆಟ ಆಟ ಬಂದಿತ್ ಕಡಿಮೆ ಇದ್ರೆ ರೊಕ್ಕದಕ್ಕೆ ಬರ್ತ್ತತ್
ಹ್ಮ ಅದಕ್ಕೆ ಮತ್ತೆ ಈ ಟಿಕೆಟ್ ಏನು ಬಾಳ ಇಲ್ಲ ಟ್ರೈನ್ಿಗೆ ಅಟ್ಟೆ ಒಂದ್ ಮುನ್ನೂರು ರೂಪಾಯಿ ಆದೇ ಗೋವಾಕ್ಕೆ
ನಾವ್ಂತ್ರ ಸ ನಾವಂತ್ರ ಬರಲ್ಲ ನೋಡಪ್ಪಾ ಈಗ ಹೇಳಿವ
ಹೋಗಿ ಬರೋದ್ರೀ ಜವನ್ ಏನದ ಮತ್ತೆ ಯ ಮುಂದ್ ಲಗಣ ಮಾಡ್ಿಕಿಂದಾಗ ಹೋಗ ನೀ ಆಗಲ್ಲ ಹೌದು ಅವೆಲ್ಲ ಹತಿರುತ್ತಳ ಬಗಲಾಗ
ಇಲ್ಲ ಹಂಗಲ್ಲ ಬೆಳಿಗಿಳಿ ಚಂದಿದ್ದು ಮಾಡಿದ್ ಅಂದ್ರ ಹೋಗಕ್ ಬೇಡ
ಏ್ಳಿಗ್ ಏನ್ ಯೋಚನೆ ಮಾಡುವ ಬೆಳಿ ಬರಂಗ ಬರ ಎಲ್ಲ ಆದಂಗ ಆತವ ಎಲ್ಲ ಏನ್ ಅದ್ರದ್ದ ಟೆನ್ಷನ್ ತೊಂದ್ರ ಆಯ್ತು
ಮಾಡ್ತತಿವಿ ವರ್ಸ ಬಾಳ ಎರಣಡ ಜೀವನ
ಹಿರರಣಾಣ್ಯ ಎಲ್ಲರಿಗ ಅದು ಮತ್ತೆ ಹಿರಾಣ್ಯ ಎಲ್ಲ ಇಲ್ಲ
ನಡೀತದಪ್ಪಾ ಸುಮಮ್ಮನೆ
ಇತ್ ನಮ್ ಇನ ಇಿಲ್ಲ ನ ನಾ್ ಹೊಲ ತೊ್ರ ನಮ್ಗ ನಾಲ್ಕೈದು ಲಕ್ಷ ಸಾಲ ಆಗ್ಯದ
ಸ ವರ್ಸ ಮತ್ತ ಇಯತ್ ಹೊಲ ತ ಹೋದ್ರೆ ನೀವ
ಮತ್ತ ತೋೊಂಡಿವ ಮತ್ ಕಟ್ಲೆಬೇಕಲ್ಲ ಸಾಲ ಕಟ್ಲಿಕ್ ಮತ್ತ ಹೊಲಗಲ್ಲ ಅದ ಬಡ್ಡಿ ಗಿಡ್ಡಿ ಜಾಸ್ತಿ ಆದದು ಅದೊಂದು ಎಕರೆ ಮಾರ್ಬೇಕತ್ ಮತ್ತ ತೊೊಂಡಿದ್ದು
ನೋಡ್ರ ಅಲ್ ನಾವವು ಏನಿಲ್ಲ ಅದೇ ಹೊಲ್ಲದ ಕೈ ತೊಳ್ಕ ಇತಿವವಿ ನೋಡ್ ಬ್ರಿ
ಲ್ಲ ಇಲ್ಲ ಮತ್ತೆ ಬರ್ತದ ಇಲ್ಲಿಗೋ ಅಲ್ಲ ಮಳ್ಳಿ ಗಾಳಿನ ಬಿಡ್ಲ ಗೊತ್ತು ಬರೀ ಏನಾಗಾಗಿದೆ ನ
ಅದೇ ಅಪ್ಪ ಬರಗಾಲ ಬಂತು ಈ ವರ್ಷ
ವಾಸ್ತಲ್ಲ ಮಳೆ ಜಿಗ್ಗಿ ಆಗಬಿಟ್ಟದಲ್ಲ ಅದಕ್ಕೆ ಈ ವರ್ಷ ಪೂರಾ ಕಡಿಮೆ ಆಗಬಿಟ್ಟದ
ಏನ್ ಮಾಡತ್ಪ್ಪಾ ನಾವ್ ಹೈರಾಣ ಅಂತ ಆಗಿ ವರ್ಷ ಏಾವ ಅಂತ ಎಲ್ಲಿಗೆಗ್ ಬರಲ್ಲ ಮನೆಿ ಬಿಟ್ಟಿ ವರ್ಷ
ಅ ಪೂರ ಹಗಿರಣ ಆಿ ಅಂದ್ರೆ ಮತ್ತತ್ ಏನು ಮಾಡ್ಬೇಕು ತಿರುಗಾಡಬೇಕ ಅಲ್ಪ ಜೀವನ್ದಾಗ ಇದೇ ಜೀವನ ಇರುತ್ತೆ ಒಂದು ಟೈಮ್ ಬರುತ್ತೆ
ಹಾ ತಿರ್ಗಾಡಬೇಕು ರೊಕ್ತದ ತಿರ್ಗಾಡಬೇಕು ಮತ್ತೆ ಜೀವನ ಯಾವನ್ ಅದು ಮತ್ತೆ
ಹ್ಮ್ ರೊಕ್ಕ ರೊಕ್ಕ ನೋಡ ಮೇನ್ ಮನ್ಷಿಗೆ ವ್ಯಾಲ್ಯೂ ರೊಕ್ಕ ಇದ್ರೆ ಮನ್ಷಗ್ ವ್ಯಾಲ್ಯೂ
ಹಾ ನೀ ಏನ್ ಯಾವ ನೌಕರು ಮಾಡ್ತಿ ಏನ್ ಮಾಡ್ತಿ ಇಂಪಾರ್ಟೆಂಟ್ ಏಟ್ರರು ಅಕ್ಕ ಮಾಡಿದ ಇಂಪ್ಟೆಂಟ್ ಜೀವನದಲ್ಲಿ
ಜಾಬ್ ಇದ್ರರು ನ ಬಲ್ ರೊಕ್ಕ ಮಾಡೋತಾರೆ ಮೇಲೆ
ಹಾ
ಈ ಹೆಣ್ಣು ಕೊಡ್ಬೇಕಾದ್ರೆ ಗೌರ್ಮೆಂಟ್ ಜಾಬ್ ಅಂತರಿ ಈಗ ಯಾರನು ಈ ಅದ್ರಾಗ ಬೇ್ರ ಹೆಣ್ಣ ಕೊಡಬೇಕಂದ್ರ
ಹ್ಮ್
ಏ ಏಾದ ಕೇಳಳಗುತ್ತಾರ ಈಗ ಗೌರ್ಮೆಂಟ್ ಜಾಬ್ ಇದ್ರೆ ಹುಡುಗರು ಸಿಗ್ಲಾಗುತ್ತಾರ
ಎಲ್ಲ ಗೌರ್ಮೆಂಟ್ ಜಾಬ್ ಎಲ್ಲ ಚೆಂದ ಇದ್ದ ಚಂದ ಇದ್ದ್ರ ನೋಡ್ತಾರ ಅವ್ರ
ಚಂದು ರೊಕ್ಕ
ಹ್ಮ್ ನತ್ ಹ್ಮ್ ನಾವತ್ಕಾರಬಕ್ ಮಷ ಏನ್ ಕೆಲ್ಸ ಮಾಡ್ಲನ್ ಗೊಲ್ಲ
ಮತ್ತ ಬಿರ್ಸುಂದರ್ಬೇಕ ನನ್ ಇದ್ರರು ಬಿಡ ಆಗಲ್ಲ ಕೆಲ್ಸ
ಏನ್ ಆಗಲ್ಲ ಸುಮ್ಮ್ ನಾವ ನಮ್ ಟೈಮ್ ವೇಸ್ಟ್ ನೋಡ ಮತ್ತೆ
ಹಾ
ಎಲ್ಲ ಅನುಭವ ಆಯದ ಎಲ್ಲ ನಿಮ
ಅಲ್ಲಾ ಬೆರೆಸಬೇಕ ಮೊಲ್ ಬೆರೆಸ್ರೆ ನಡೀತಲ್ಲ
ಹಾ ಹ ಆದ ಪಾ ಮತ್ತ
ಸಳ್ಳ ಬಿುಟ್ರ ಆಯ್ತು ಮತ್
ಮತ್ತ ಅಲ್ದ ಊಟ ಬಿರ್ಸೋದ್ರ ಊಟ ಬಿರ್ಸತ್ ಅಂದ್ರೆ ಯಾವ ಬೇಲಿ ಎಮ್ಮಿ ಅವು ಆರ ಆರಲ್ಲ ಹದಲ್ಲ
ಅಲ್ಲಿೇ ಅದಲ್ಲಿ ಮೇನ್ ಗೋಟ ಇಬ್ಬರು ಸುಡಿಬೇಕುಣ.
ನೋಡ್ಪಾ ನೀ ಅಲ್ಲ ತಿಳ್ದರಿರಿ ಮತ್ತೆ ಹೆಂಗ ಸರಿ ಅಣ್ಣ ಸರಿ ಮಾಡಕಂತ
ಧನ್ಯವಾದಗಳು.